ಉರ್ಗೊಂಡಿಡಿ. ಹುರಯಾಣ.
ಯಾವೂರಿಗ ರಿ.
ಎಲ್ಲ ಮೂರ ಮು. ತೆ ಎಲ್ಲ ಮುಗತಿ ಈಗ ದುಡಿಬೇಕಲ್ರಿ. ಹಾ ಬೆಂಗ್ಳೂರ್ ರೀ ಬೈಕ್ ತಗೊಂಡ ಒಂಟನ್ರಿ.
ಹೌದ್ರೀ
ಹೋ ರೀ
ಯಾವ್ ಸಣ್ಣ ಗಾಡಿ ರೀ
ಹ್ ಎಕ್ಸೆಲ್ ಹಂಡ್ರೆಡ್ ರೀ
ಹ್ಮ್ ಹ್ಮ್
ನೀವ್ ಯಕಡ್ರಿ ಎಲ್ರಿೀ ಅದೇ ಮೈಲೇಜ್ ಕೊಡತ ಅಂದ್ರ
ಮೈಲ ಕೊಡ್ತ್ರ ಮತ್ೆ ಅಲ್ದಾನ ಮುಟ್ಟಬೇಕ ಮತ್ತೆ ಎಲ್ಲಿ ನಬ
ಏ ಇಲ್ರಿ ಹೊಸದ್ ಆದದ್ರೀ ಹೊಸದ ತೊಂಡ ನನ್
ಒ್ಣೊಂಟ ರ
ಹೊಸ ಬಡ ಬಲ್ರಿ ಏ ಒಂದು ತಿ ಬಡತರ
ಹೌದ್ರೀ
ಹಾ ಮತ್ತೆ ಹಾಗಿ ಸುಮ್ನೆ ಸಿರ್ತೀರ ಅಂತ
ಯ ಮುಂಜೆಾನೇ ಬಿಟ್ರೆ ಊರು
ಹ್ಮ ರೀ
ಎಷ್ಟಕ್ ಬಿಟ್ರಿ ಅಂದ್ರ
ಹ ಮೋರ ಹತ್್ರ
ಹ್ಮ್ ಈಗ ಇಲ್ಲಿರಿ ಅಂದ್ರ
ಈಗ ನೋಡ್ರೆ ಹ ಒಬ್ಳು ದಾಟಿ್ರರಿ
ಹಗ್ಬಳ ದಾಟೆ ಅಂದ್ರ ಸಂಜೆ ಮಟಂಗ
ಹಾ ಶನಟಿಗೆ ಮುಡತ ಪಯತ್ ಎನರಾಮ್ಮ್ರಿಕ ಗಾಡಿ ಮೇಲೆ ಹೋಗ್ಬೇಕ್ ನೋಡ
ಹ್ಮ್ ನ್ ಮಾಡ್ತ ದೊಡ್ ಈಗ ನಾನು ಬರ ಕತ್ತಿದ್ದೇವಿ ಹಾ ರೀ
ಲ್ಲಿ ಸುಗ್ ಈಗ ಗಡಿಪ ಕಳ್ರಿ
ರೈಟ್ ರೈಟ್ ಅದನ್ನು ಕರೆಕ್ಟ್ ಅದ ರೀ
ಹ ಇದು ಮೈಲೇಜ್ ಕೊಡತರಿ ಗಾಡಿ
ಮೈಲೇಜ್ ಕೊಡದ ಸುಮ್ಮ ಈಗ ಬರಿಂಟಮ ಗಾಡಿ ತೊಗೊಂಡ್ರ ಇತದಲ್ರಿ
ಅವ್ ಸುಮ್ನೆ ಎಲ್ಲಿನ ನಡೆದಾರ ಕೈ ಕೊಟ್ಟು ಬಾಳ ಏರನಾದ್ರ ಅವರು
ನನ್ಂಗಗೆ್ರೆ ಹ್ಮ ಯಾವ ಕಡರು
ಯಾವ ಏನಲ್ರಿ ಪ ಲ್ಲ ಇಲ್ಲ ನ್ರ ಆಶೆಬೋದ್ರ ಯಾರ ಮಳ ಹೋಗಕೊಂಡ್ರ
ಅಂದ್ರನ ಪೆಟ್ರೋಲ್ ಮೈಲೇಜ್ ಕೊಡ ಈ ಜಾಸ್ತಿ
ಇಲ್ರರಿ ಇದು ಮೈಲೇಜ್ ಕೊಡದ್ರಿ ಎಕ್ಸಾಲ ಅದಕ್ಕೇನ ತಗೊಂಡಿನ
ಇಲ್ಲರಿೀ ಈಗ ಹೆಂಗಂದ್ರ ಕದ್ರಂದಾಗ ಇದನಲ್ಲಿ ಮಿಕ್ಸ್ ಎಲ್ಲಕತ್ರಿ ಪೆಟ್ರೋಲ್ ನ ಕ ಈತನಲ್ ಮಿಕ್ಸ್ಲಕಾದ್ರಿ
ಪೆಟ್ರೋದಐ್ರಿ ಈಗ
ಹಾ ಮ ಎತ್ತ ಮಂತ ಮತ್ತ ಪ ಪರ್ಸೆಂಟ್ ಪೆಟ್ರೋಲ್ ಇರ್ತ್ರಿ ಎಪ್ಪತ್ ಪರ್ಸೆಂಟ್ ಐತನಲ್ಲ ಆ್ರಿ ಗಾಡಿ ಎಲ್ಲಾ ಇಂಜಿನ್ ಅವೆಲ್ಲಾ ಕರಾಬ್ ಆತ ನೋಡ್ರಿ
ಈಗ ಎಲ್ಲಾ ಮ್ಯಾಗಿ ನ ಗಿ
ನಿದ ಹೊಸ ಕಡೆ ಅದಲ್ರರಿ ಈಗಿಂದ
ಹಾ ಹೊಸದ ಅದ ರೀ ಬೇ ಸಿಕ್ಸ
ಹಾ ಅಂದ್ರೆ ನಡೀಿತ ತೋ್ರ ಯಾಕಂದ್ರೆ ಬೇಸ್ ಸಿಕ್ಸ್ ಗಾಡಿ ಎಲ್ಲ ಇ ಟ್ವೆಂಟಿ ಅವ್ರವು ಇ ಟ್ವೆಂಟ ಇದ್ರ ಅ್ರ ಏನಾರೆೋಗಲ್ಲ ಬೇಸ್ವರಿಗೆ
ಅದ ಅಲ್ರಿ ಈಗ ಈ ರಾಜಕಾರಣಿಳ ಜನ ಇರ್ಸವಲ್ರಿೀ ಅ ಪೆಟ್ರೋಲ್ ಬೈಗೆ
ಕೆಡಂದ ಅವ್ರ ಅವ್ರೇನ್ ಮಾಡಕಂತಂತದೆ
ಆಗಲ್ಲನ್ರರಿ
ಹೊಸ ಗಾಡಿ ಇದ್ದ ಅಂದ್ರೆ ಏನಾಗಲ್ರಿ ಅಳಿ ಬಿ ಎಸ್ ಫೋರ್ ಬಿ ಎಸ್ ತ್ರೀ ಇದ ಅಂದ್ರೆ ಕೆಟ್ತಾವ್ರೀ ಇಂಜಾನ್
ಏ ಹಿಂಗ ಬಾಳ ಏನನ ಅಲ್ರರಿ ಅದ ಬಿ ಎಸ್ ಬೋರ್ಸ ಎಲ್ಲನ ಮಾಡ್ರಿ ನ್ರರಿ ಅದ ಹಾ ಾಯ ಾಯ ಪ
ಹಾ ರ
ಅದು ಬಿ ಎಸ್ಫೋರ್ ಸ ಸಿಕ್ಸ್ ಸನ್ ಮಾಡಿಏನ್ರಿಟ್ರ ಮಿಕ್ಸ್
ಹ ಬಿ ಎಸ್ ಸಿಕ್ಸ್ ಅಲ್ಲಕ ನೋಡ್ರಿ ಈಗ ಒಂದೊಂದು್ ಹೊಸ ಗಾಡಿ ಮೇಾಲ ಪೆಟ್ರೋಲ್ ಟ್ಯಾಂಕಿನಗ್ರಿ ಈ ಟ್ವೆಂಟ ಅಂತ ಬರ್ದ್ರ ನೋಡ್ರಿ
ಹಾ ಅದೇ ಅದೇ ಅದೇ ಇ ಟ್ವೆಂಟಿ ಇ ಟ್ವೆಂಟಿ ಅ
ಆ ತರ ಬರ್ದ್ರ ಗಾಡಿ ಗ ಏನು ಇದು ರಾಬ್ ಆಗಲ್ರಿ ಮತ್ತ ಬಾಳೆ
ಬೇಕ ಅಲ್ಲಲ್ರರಿ ಅದ ಒಟ ಬೇಸಿಕ್ಸ್ ಎಲ್ಲಿ ಮಾಡ್ರರಿ ಅದ
ಹಾ ರೀ ಬೇಶಕ ಸರಿಯಾಕೆ ಮಾಡ್ಯಾರ ನೋಡ್ರಿ ಅ.
ಏನ್ರೇ ವಿಚಿತ್ರ ಕಾಲ ಹೊಂಟದ್ರಲ್ಲ ಇದು.
ಏನ್ ಮಾಡಕಲ್ರರಿ ಮತ್ತ ಅದಕ್ಕ ಗಾಡಿಗಳ ಮೈಲೇಜ್ ಕೊಡುವಲ್ವ ಬೇಕ್.
ಹ ಅವಾಗಾವಾಗ ನಬದು ಯಾಕಂದ್ರ ಬೇಸಿಗೆ. ಅದ ನೋಡಬರ ಅಲ್ಲಿ ಮತ್ತ ಜೊಮಟೊ ಸ್ವಿಗ್ಗಿ ಹೊಡಿತವಲ್ರೀ.
ಹ ರೀ.
ಅದ ನೋಡ್ಬಕ್ರಿ ಮತ್ತ.
ಹ್ಮ್ ನೋಡ್ರಿ ನೋಡಿಗೆಶಿಂದ ಎಷ್ಟ್ ಮೈಲೇಜ್ ಕೊಡ್ತದ ಅದ ಹೇಳ್ರಿ.
ಅದೇತ
ಈ ಗಾಡಿ ಅಂಗಡಿಯರ ಎಷ್ಟ ಹೇಳಿರಿ. ಗಾಡಿ ಅಂಗಡೆ ರೆಸ್ಟ್.
ಏನ್ ಕಡ ಕಡೆ
ನಿಮ್ಮ ವಾಯ್ಸ್ ಕರೆಕ್ಟ್ ಕೆಳವಲ್ದ ರಿ ಸೌಕಸೋಗ್ರಿ.
ಅಲ್ರರಿ ಅದ ಏನ್ ಗಾಡಿ ಹೆಂಗ್ರಿ ಅದ ಅಂತ ಕೇಳ್ರಿ ಗೊತ್ತಲ್ರರಿ ನಮ್.
ಅದೇ ಈಗ ಶೋರೂಮ್ ದವರ ಇಷ್ಟ್ ಹೇಳಾರ ಅಂದರಿ ಮೈಲೇಜ್ ಎಟ ಕೊಡುದ ಅಂತ ಹೇಳರಿ.
ಏ ಅವ್ರ ಹೇಳ್ಯಾರಿ ಆ ಎಪ್ಪತ್ಂತ ಹೇಳ್ಯಾರಿ ಅವರು.
ಎಪ್ಪತ್ತೆಳ್ಯಾರಿ.
ಹ್ಮ ಹ್ಮ.
ಒಂದ್ ಲೀಟ್ರಿಗ ಎಪ್ಪತ್ತಂತಳ್ಯಾರಿ ಮತ್ ಎಟ ಬರ್ತತ್ ನಾ. ಚೆಕ್ ಮಾಡಿಲ್ಲ ಈಗ ವಡಿಲಾಕ ಕುಂಟಿನ ರಿ ಗಾಡಿ. ಮತ್ತ ಗೊತ್ತಾಗ್ದಿರ ಓಡೋದ್ರ ಈಗ ಗೊತ್ತಾಗಲ್ರಿ ಯಾಕಂದ್ರ ಫುಲಟ್ಯಾಂಕ್ ಮಾಡಿಸಿನಲ್ಲಾ.
ಹ ರೀ.
ಎಲ್ಲಿ ಇಲ್ಬೇಕ ಕಾಯಲ ಅದ ಒಂದ ಗೊತ್ತಾಬಕಲ್ಿ
ಹೌದ್ರೀ ಅದಲ್ಲ ಕರೆಕ್ಟ್ ಆದ್ರೆ ಸ್ವಲ್ಪ ಗಾಡಿ ಸೈಡ್ಗಿ ಹಾಕಿ ಮಾತಾಡ್ತರಿ ಏನಂದ್ರಿ ಒಂದ್.
ಈ ಕೆಳತದಲ್ರಿ ಸೈಡ್ಗಿ ಹಾಕಿ ನೋಡ್ರಿ.
ಹಾ ಈಗ್ ಕೇಳಾಕತ್ರಿ ಯಾಕಂದ್ರ ಗಾಳಿ ವಯಿಸ ಬರಕತ್ರಿ ಬರ.
ಈ ಮಾಸ ನಿಂದ ಸೈಡ ನಿಂತಾರನ ಗಾಳಿ ವಯಸ್ ಬರ್ತರಿ ಅದ ಬಯಲಿ ಪ್ರದೇಶ ಅಲ್ರ ಕಡೆ
ಹ್ಮ್ ಹ್ಮ್.
ಹಂಗಾಗಿ ಗಾಳಿ ಸೌಂಡ್ ಬರತ್ತರಿ ಇಲ್ಲಿ.
ಹೌದ್ರೀ.
ಈ ಎಲ್ಲನ್ ಮನ್ಯಾಗ ಅಂತಲ್ಲಿ ಕುಂತ್ರ ಏನ್ ಅನ್ಸಲ್ರರಿ ಹೊರ ಕುಂತೀವ ಅಂದ್ರ ಮತ್ತ ಗಾಳಿ ಬರಬೆಕಾಯ್ತದ. ಗಾಳಿ ಇರ್ಲಿಕಂದ್ರಾ ಮನುಷ್ಯ ಇರ್ಲ. ಹಾ
ಹ ಗಾಡಿ ಇಲ್ಲ ಅಂದ್ರ.
ಗಾಡಿ ಮನುಷ್ಯಾಗ ಮೆನ್ರಿ. ಏಲ್ಲ ಮೆಡಿಕಲ್ದಾಗ ಒದ್ರಿ ನಿಮಗೆಲ್ಲ ಗೊತ್ತ. ರ್ಬೋದಲ್ರರಿ ಗಾಳಿ ಬಗ್ಗೆ ಏನ.
ಹ ಗೊತ್ತದ್ರೆ ಅಂದ್ರ. ನಿಮ್ಮಟ ಗೊತ್ತಲ್ಲ ಮಗ
ಏ ನಮ್ಗ ನ್ ಗೊತ್ತರಿ
ಎಲ್ಲ ನೀವು ನೀರ್ ಕುಡದ್ರಿ ಅದ ಅ್ರ ಬಗ್ಗೆ ತಿಳ್ಕೊಂಡು
ಏ ಅಯ ಅಷ್ಟೇನ ಗೊತ್ತಲ್ರಿ ಯಾಕಂದ್ರ ನೀವ್ ಸೈನ್ಸ್ ಮಾಡಿರ್ತಿರಿಲ್ರರಿ ಹಂಗಾಗಿ ನಿಮ್ದ ವಿಷೇದಾಗ ಬರ್ತ ಹದ್ರ ಅ ಕೇಳಿದ ನಿಮಗೆ
ಹ ಎಲ್ಲ ಇಲ್ಲ ನಿಮ್ಮಷ್ಟ ಅೇನ ಗೊತ್ತಲ್ರಿ ನಮ್ಗ
ಅ ನಮ್ಗ ನ್ ಓ್ತರಿೀ ಅದೇ ನಾವು ಬಾಲಗ ಮನೆಗ್ ಹೋಗೋದ ಇ ಕಾಲೇಜ್ಗೆ ಹೋಗೋದ ಆಟ್ಯಾಗ ್ತರಿ ನಮಗ
ಹ್ಮ್ ಅದೇ
ಅದ್ಬಟ್ಟು ಏನಾದ್ ಹೇಳ್ರಿ ಒಮ್ದ್ ಕೆಲ್ಸ ನೀವೇ
ಗೊತ್ತಿರದ್ರೆ ನಿಮಗನು ಗೊತ್ತಿರದ್ರಿ
ನಾವು ಹಚ್ಚಲ್ರ
ಅದೇ ರೀ ಇದ ನೀರಿಂದ ಫಿಲ್ಟರ್ ವಾಟರ್ ಹಾಕ್ಬೇಕಂತ ಮಾಡಿದರಿ ಅದಕ್ಕ ಹಚ್ಚಿದ ರೀ ನಿಮಗ್ ಕೇಳಕ
ನೀರ್ಂದ
ಹಾ ರೀ
ನೀರ ಜರ ರ ಶುದ್ಧ ನೀರನ ಜಲಕ ಮಾಡ ಹ್ಮ್ಮ್.
ಹಾ ರೀ ಸ್ವಲ್ಪ ಗಾಡಿ ಸೈಡ್ಿಗೆಾಕ್ರೀ
ಸೆಡಿಗಾದ್ರಿ ಗಾಡಿ
ರೆಡಿಗ ಆದ್ರಿ ಸ್ವಲ್ಪ ನೀನ್ ಫೋನ್ ಕಿವಿ ಇಟ್ಟ್ರಿ ಎಲ್ಲಂದ ಪೂರ
ಹಾ ಯಾವ್ದ್ರ ಈಗ
ಹ
ಅದ ಯಾಕ್ರೆಮ್ಮ ಚಲೋ ನೋಡ್ರಿ ಎಲ್ಲರಿಗ ಅನುಕ ಲಾದ್ರ
ಅದೇ ಎಲ್ಲಿ ಹಾಕ್ಬೇಕಂತ ಕಕತ್ತೇನ್ೀ ಅದಕ್ಕ ನಿಮಗ ಎಲ್ಲಿರಿೀ
ರೋಡ್ ಸೈಡ್ ರ
ಅದೇ ಯಾವ ಕಡೆ ಆಾಕನ್್ರಿ ಊರಾಗ ಅದೇ ಎಲ್ಲ
ಊರಂಗ್ರೆ ನಿಮ್ ಜಾಗ ಅದಲ್ರಿೀ ರೋಡಿಿಗೆ
ಎಲ್ಲಾರ ತೋಗತ ಗಾಡಿಗೆ
ಪಾಡಿ ಎಲ್ಲನ ರೋಡ್ ಸೈಡ್ ಕೇೇಳ್ರಿ ಆಗಿರ ಬಾರಿ ಲಾಭ ಆದ್ರ ಯಾಕಂದ್ರೆ ಹೋಗ ಬರ್ರ ಈ ಬಸ್ಸಿಗಸಗ ಒಂದು ಒಬ್ಬೊಬ್ರು ಕಂಡಾಕ್ಟರ್ಗಳು ತುಂಬಕತಾರ ನೀರ್ ಅವ್ರಗಂದ್ರೆ ಬಾಳ ಅನುಕೂಲ ಆಗ್ತಾರೆ ಮ ದೌಡ ಈ ಸಂದೆಗ ಇಂತಂದ್ರ ಯಾವದ ಒಂದು ಗಾಡಿ ಬರ ಮಾತ್ರ ನೆಂಂತ ಕೂಡ ಹೋಗ ಆತರ ಅಲ್ಲೇ
ಹೌದ್ರೀ
ಹಾ ರೋಡ್ಗಿತ್ ಬಾಳ ಬೆಸ್ಟ್ ಆದತ್ ನೋಡ್ರಿ ನಿಮಗು
ಹ್ಮ ಸರಿ ತೋ್ರಿ ಅಂದ್ರ
ನೋಡ್ರಿ ಚೌಕಿಗೆ ಹಾಕಿರನ್ ಚಲೋ ಇಲ್ಲಿ ಊರಾಗ ಹಾಕಿರ ಊರಾಗ ಹಾಕ್ಬಕ್್ರಿ
ಹೊರಗೆ ಆತ ಬಿಡ
ಊರಾಗಿಲ್ ದಾರಿ ಯಾವಲ್ ಅಂಗಡಿ ಯಾವ
ಹೇ್ರೀ
ಆದ್ರ ವಳಿ ಕೇಳ್ರಿ ಮತ್ತ ಕೇಳಗಾರನ್ ಹಾಕ್ರಿ ಚಲ ಆತರಿ ನಿಮ
ಸರಿ ಸರಿ
ಹ ಬಂದರಿೀ ಬಸ್ಸ
ಹೇಗ್ರೀ
ಹೌದ್ರಿ ನಿಮ್ಮ ವಯಸ್ಸ ನಮಗ್ ಕೇಳಲ್ರಿೀ ನಾವೇ ಮಾಡಬೇಕಕ್ ರೀ ಬಸ್ ಸಡ್ಾಕ್
ನ ಒಂದಂದು ಎಂಟು ನಿರ್ಷದಲ್ ಬಿಡ್ತ ಹ
ಅಲ್ರೀ ಈಗ ನಿಮ್ ಬಸ್ ಸೈಡ್ಗೆ ಹಾಕಂಗಿಿ ನೀವು ನಿಮ್ ಬಸ್ ಸೈಡ್ಗೆ ಹಾಕ ಹ ಹಿಂಗಿರಿ ನೀವು
ಹಾ ಬಸ್ ನಮ್ದ ಅದಲ್ರಿ ಮತ್ರ
ಈಗ ಹಾಕ್ ನೋಡಂಬ್ರ
ಈಗ ಆಯಸವಲ್ರರಿ ಮತ್ತ
ಏ ಹೇಳಂತ್ರರಿ ಯ ಅದ ಬಸ್ ಗೌರ್ಮೆಂಟ್ ಅ ಆತಲ್ರಿ ಅದ
ಮ್ ನಮ್ಮದೇ ಇದ್ದಂಗ್ರೀ ಮತ್ತೆ
ಅಂದ್ರೆ ಈಗ ಗ ಚಿಕ್ಕ ಮಾರ ಮಪ್ಪಾ ವಿದ್ಯಾರ್ಥಿಾಗಿ ಬಸ್ ಪಾಸ್ ಫ್ರೀ ಮಾಡ ಮತ್ತ
ಆದ ಯಾವಾಗ ಬಿಟ್ಟ್ರ ಏನ ಅರ್ಜಿ
ಏನ್ ರರ್ಜಿ ಹಗ ಎಷ್ಟೋ ಮಂದಿ ಹಾಕ ಕುಂತಾವ ಈಗ
ಅದ ನಂದ ದಿನ ಒಂದ್ ತಿಂಗಳದ ಆದ್ರಿ ಎರಡ್ ತಿಂಗಳ ಮಾಡಿಸಿದ್ದೇರಿನ
ಹೌದಿ್ರೀ ಈಗ ನಂದ ಪಾಸಂಬ ನಂದ ಪಾಸ ಮುಗಿತಿದರಿೀ ಈಗ ಇ ತಿಗ
ಹಾ
ನಮು ಅವಾಗ ಒಂದ್ ವಾರ ಎಕ್ಸಾಮ್ ನಡೀತಾವ ಅದಕ್ಕೆ ಚಿಂತಿ ಬರ್ದ ಈಗ ಬೇರೆ ಪಾಸ್ ಕೊಡಂಗರಂತ
ಈಗ ಏನ ಒಂತ ಏನಲ್ ಮಾಡ್ಸಿಡಿ ಎಲ್ಲಾದ್ರೆ
ಅದಕ್ಕೆ ಎಷ್ಟು ಬಾರದು ಕ
ಒಂದ್ ಎಡ್ನೂರು ಬರ್್ದ ಹಲೋ ಎಡ್ನೂರ ಎಡ್ನೂರ ಹಲೋ